ಹಲೋ
ಹಲೋ
ಹಾ ಹೇಳಿ.
ಹಲೋ
ಹಾ ಹೇಳಿ.
ಕೇಳಸ್ತಿದೆಯಾ?
ಹಾ ಕೇಳಿಸ್ತಾ ಇದೆ.
ಹ ಏನ್ ಮಾಡ್ತಿದ್ರಿ?
ಏನ್ ಮಾಡ ಅಂದಿ ನಾಡಿದ್ದ ಎಕ್ಸಾಮ್ ಇತ್ತಲ್ಲ ಲ್ಯಾಬ್ ಎಕ್ಸಾಮ್
ಹ ಹಾ
ಹಂಗೆ ಸ್ವಲ್ಪ ಎಕ್ಸಿದು ನೋಡ್ಕೊಳ್ಳೋಣ ಯೂಟ್ಯೂಬ್ ಅಲ್ಲಿ ವೀಡಿಯೋಸ್ ಬರುತ್ತಲ್ಲಾ. ಎಕ್ಸ್ಪೆರಿಮೆಂಟ್ಸದು ನೋಡೋಣ ಅಂತ ಇದ್ದೇ ಅಷ್ಟರಲ್ಲಿ ನೀವ ಕಾಲ್ ಮಾಡ್ಬಿಟ್ರಿ.
ಹಂ ಡಿಸ್ಟರ್ಬ್ ಮಾಡದ್ನಾ?
ಮೆಸೇಜ್ ಟೆಕ್ಸ್ಟ್ ಹಾಕ್ಬಿಟ್ಟು ಹಿಂಗ್ ಮಾಡ್ಬೇಕಪ್ಪಾ.
ನು ಇನ್ನೇನ್ ಎಕ್ಸಾಮ್ ಮುಗ್ದಿದೆ ಅಂತ ಅವತ್ತ ಹೇಳ್ತಿದ್ರಲ್ಲ ಸೊ ಮಾಡ್ದೇ.
ಏ ಇಲ್ಲ ಎಲ್ರಿ ಮುಗತಿತ್ತು ನಮ್ದು ಇನ್ನ ಲ್ಯಾಬ್ ಎಕ್ಸಾಮ್ ಐತೆ.
ಹ್ಮ್
ಹ್ಮ್ ನಾನು ಫೋನಲ್ಲಿ ಫೋನಲ್ಲಿ ಡಾಟಾ ಇದ್ದಿಲ್ಲ ಏನಿಲ್ಲ.
ಹ್ಮ್
ಯ ಹಂಗೆ ನೋಡ್ತನ್ ನೋಡನ ಅಂತಿದ್ದೆ ಅಷ್ಟ್ರಲ್ ನೀವೆ ಫೋನ್ ಫೋನ್ಮಾಡ್ಬುಟ್ರಪ್ಪಾ.
ಹ್ಮ್ ಹ್ಮ್ ಇವಾಗ ಏನ್ ಕಟ್ ಮಾಡ್ಲ ನಾನ್ನು.
ತುಂಬಾ ಬೇಜಾರಾಗುತ್ತ್ ನಮ್ಗ್ ಇಂಗೆಲ್ಲ ಮಾಡ್ಬಿಟ್ರೆ.
ಅಲ್ಲಾ ಕಟ್ ಮಾಡ್ಲ ಫೋನ್ನ.
ಹ್ಮ ಏನ್ ಕಟ್ ಮಾಡ್ತಿರ ಬಿಡಿ ಮಾಡಿದಿರ ಮಾತಾಡಿ ಪಾಪ. ನಿಮ್ಮಾಸೆನ ನಿಮ್ಮಾಸೆ ಯಾಕ್ ನಾವು ದೂರ ಮಾಡಲಿ.
ಯೋ ಎಂತ ದೊಡ್ಡ ಮಾತ್ ಎಂತ ದೊಡ್ಡ ಮಾತು ನೀವ್ ಇಂತ ಮಾತ್ತೆಲ್ಲ ಆಡ್ಬಾರ್ದು.
ಓ ಯಾಕಾಡುಬಾರ್ದು.
ಹಂಗೆ ಸುಮ್ನೆ ಆಡ್ಬಾರ್ದಪ್ಪ.
ಹಾ
ಹ್ಮ್ ಮತ್ತೆ ಏನ್ ಮಾಡ್ತಿದ್ರಿ.
ಏನ್ ಮಾಡ್ಲಿ ಸುಮ್ ಸುಮ್
ಹ್ಮ್ ನಾನೂ ನಮ್ಮ್ ಮಮ್ಮಿ ಏನೋ ವೆಜಿಟೇಬಲ್ಸ್ ಕಟ್ ಮಾಡಾಕೇಳದ್ರು.
ಹಾ
ಹಾ ಅದನ್ನ ಕಟ್ ಮಾಡ್ತಾ ಇದಿ.
ನೀವ್ ಮನ್ಲಿ ಅವೆಲ್ಲಾ ಕೆಲ್ಸ ಮಾಡ್ತೀರಾ.
ಯೇಸ್ ಯಕೆ.
ಹ್ಮ್ ಇವತ್ತೆ ಫಸ್ಟ್ ಟೈಮ್ ನಾನ್ ಕೇಳ್ತ ಇರೋದು.
ಹಾ ಅದು ಹೌದು ಯೂಶಲಿ ನಾನೂ ಮಾಡಲ್ಲ.
ಹ್ಮ್
ಮಾಡುದ್ರು ಮಾರ್ನಿಂಗ್ ಅಷ್ಟೇ ಮಾಡೋದು ಇವಾಗೆಲ್ಲಾ ಮಾಡಲ್ಲ.
ಹೌದಾ
ಹ್ಮ್ ನಮ್ಮಮ್ಮಿ ಹಿಂಗೆ ಹೊರಗ ಹೋದ್ರಾ.
ಹ್ಮ
ಅದನ್ನ ಹೆಚ್ಚಿಟ್ಟಿರೋ ಬರ್ತೀನಿ ಅಡಗೆ ಮಾಡ್ತೀನಿ ಅಂತ ಹೇಳುದ್ರು ಅದಕ್ಕೆ ಹೆಚ್ತಾ ಇದ್ದೆ.
ಅದಕ್ಕೆ ಟಿವಿ ನೋಡ್ಕೊತಾ ಮಾಡ್ತಾ ಇದ್ದೀರಾ.
ಹಾ ಬೋರ್ ಆಗುತ್ತಲ್ಲಾ ಹಂಗೆ ಮಾಡಕೆ.
ನೀವೆಲ್ಲಿ ಮಾಡ್ತಿರ ಬರೀ ಫೋನ್ ನೋಡ್ಕೊಂತ ಟೀವಿನೇ ಇಂಪಾರ್ಟೆಂಟ್ ಅಲ್ಲ ನಿಮಗೆ.
ಹ್ಮ ಟೀವಿ ಫೋನು ಅಷ್ಟೇ.
ಹಾ
ಹ್ಞೂ ಅದೇ ಸಾಂಗ್ ಹಾಕ್ಕಳೋಕ್ಕೆೆ ಫೋನಲ್ಲಿ ಚಾರ್ಜಿಲ್ಲ.
ಹ್ಮ್
ಹ್ಮ್ ಅದಿಕ್ಕೆ ಟಿವಿ ಮುಂದೆ ಕೂತ್ತಿದಿನಿ ಅಷ್ಟ್ರೊಳಗೆ ನಿಮಗ್ ಫೋನ್ ಮಾಡ್ಬೇಕಂತ ಅನ್ಸತು.
ಹಾ
ಅದಿಕ್ಕೆ ಮಾಡ್ದೆ.
ಹಾ ಹಾ
ಹ್ಮ್
ಮತ್ತೆ ಏನೋ ವಿಷಯ ಬಂತಪ್ಪ.
ಏನಂತ ನಮ್ದು ಅಡ ಕೆ ಇದು ಜಾಸ್ತಿ ದುಡ್ಡು ಬಂದಿಲ್ಲ ಅಂತಾನ.
ಏ ಅದಲ್ಲ ಅದ ನ ನಿಮ್ ಮನೆ ಮಾಟ್ರ ಮಾತಾಡ್ತಿಲ್ಲಾ. ಅದೇ ನಿಮ್ ಮನೆ ಪಕ್ಕೋದ್ ಮನೆ ಪಕ್ಕೋದ ಮನೆ ಹುಡ್ಗಿ ಮ್ಯಾಟರ್ ಏನೋ ಬಂತು
ಹ್ಮ್ ಏನಂತ ಬಂತು ಹೇಳಿ.
ಏನಂತ ಬಂತು ಅಂದ್ರೆ ಯಾವ್ದ್ರಿಂದ ಹುಡುಗುನ ನೀ ಇಷ್ಟ ಪಡ್ತಿದಂತೆ ಮನೇಲಿ ಏನೋ ಗೊತ್ತಾಯ್ತಂತೆ ಮನೆ ಮನೇಲ ಎಲ್ಲ ಪೊಲೀಸ್ ಸ್ಟೇಷನ್ ಏನು ಹೋಗಿ ಬಂದವ್ರಂತೆ ನಿಜಾನ.
ಹ ಅದ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ ಏನೋ ಗೊತ್ತಿಲ್ಲ ಹುಡ್ಗ ಬಂದಿದ್ದಂತೂ ನಿಜ.
ಹಾ.
ಹ್ಮ್.
ಅಲ್ಲಾ ಹುಡ್ಕಾ ಬಂದ ಏನ್ ಮಾಡ್ದ
ಅವನು ಹಿಂಗೇ ಫಸ್ಟ್ಗೆ ಬಂದ ಮಾತಾಡಲ್ಲ
ಹಾ.
ಅ ಎಲ್ಲಾ ಬಿಟ್ ಬಿಡ್ತೀನಿ ಹಂಗೆ ಹಿಂಗೆ ಅಂತ ಸ್ವಲ್ಪ ಹೊತ್ತ್ ಗಲಾಟೆ ಮಾಡ್ದ
ಅವನು ಈ ಹುಡಗಿ ಮನೆ ತಗ ಬಂದು ಗಲಾಟೆ ಮಾಡಿದ್ದ.
ಹಾ ಹಾ ಇವಳು ಹಂಗೆ ಮಾತಾಡ್ತಾ ಮಾತಾಡ್ತಾ ಸುಮ್ನೆ ಟ್ರಿಗರ್ ಮಾಡ್ಬಿಟ್ಟಿದ್ದಾಳೆ ಅವನಿಗೆ ಅಂದ್ರೆ ಅವನಿಗೆ ಏನೋ ಪರ್ಸನಲ್ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ ಸೊ ಅವನ್ ಆ ಟೆನ್ಷನ್ ಅಲ್ಲಿ ಇದ್ದ ಅದೇ ಟೈಮಿಗೆ ಬಂಬ್ಬಟ್ಟ ಯಾರಾದ್ರೂ ಏನಾದ್ರು ಹೇಳಿದ್ರೆ ತ್ರಿಗರ ಆಗೇ ಆಗ್ತತಿವಲ್ವಾ.
ಹ್ಮ್.
ಹಾ ಸೊ ಅವನು ಸರಿ ನೀನು ಬೇಡ ನೀನ್ ಸವಾಸನು ಬೇಡ ಅಂತ. ಬಂದಿದ್ದ.
ಹ್ಮ್.
ಹಾ ಬಂದಿ ಫಸ್ಟು ಹಂಗೆ ಸುಮ್ನೆ ಕಾಮಾಗ ಮಾತಾಡ್ಬಿಟ್ಟು ಹೋದ. ಆಮೇಲೆ ಏನ ಅನಿಸ್ತೋ ಏನೋ ಗೊತ್ತಾ ಮತ್ತಿಲ್ಲ ಮತ್ತೆ ಬಂದ್ಬಿಟ್ಟಿ ಇಲ್ಲಾ ನನಗ್ ಬೇಕ ಅವ್ಳು ಹಂಗೆ ಬೆಕ್ ಇವಳೇ ಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ
ಹಾ.
ಸೊ ಅವ್ರ ಮನೆಯರೆಲ್ಲ ಇವ್ರ ಇಬ್ರರಿಗೂ ಇನ್ನ ಅಂಡರ್ ಏಟೀನ್ ಅಲ್ವಾ
ಹ್ಮ್.
ಹಾ ಹ ಅದಿಕ್ಕೆ ಇವೆಲ್ಲಾ ಇವಾಗ್ಲೇ ಬೇಕಾ ಹಂಗೆ ಹಿಂಗೆ ಅಂತ ಬೈದಿ. ಹುಡ್ಗನ್ನ ಅವ್ರ ಮನೆ ಹುಡುಗನ ಮನೆಗ್ ಕರ್ಕೊಂಡು ಹೋಗ್ಬಿಟ್ಟು ಏನೋ ಮ್ಯಾಟ್ರ್ ಮಾಡಿದ್ರು.
ಹಾ.
ಹ್ಮ್ ಬಟ್ ಅವ್ಳು ನನಗ್ ಅದಾದ್ಮೇಲಿಂದ ಸಿಕ್ಕೇ ಇಲ್ಲ.
ಹಾ ಹಾ.
ಹ ಅದೇ ಈಗ ಅವ್ರ ಮನೆ ಹತ್ರ ನಾನು ಹೋಗಲಿಲ್ಲ ನಾನ್ ಅವಳ್ ಜೊತೆ ಇದ್ದೆ ಅಂತ ನಮ್ಮಮ್ಮಾ ಬೈತೆರೆ ಸೊ ಅದಕ್ಕೆ ಹೋಗು ಇಲ್ಲ ಅವಳು ನನಗ್ ಸಿಕ್ಕಿಲ್ಲ ಪೊಲೀಸ್ ಸ್ಟೇಷನ್ ಮ್ಯಾಟ್ರಂದ್ರ ನನಗ್ ಗೊತ್ತಿಲ್ಲ ಅಷ್ಟ
ಹಾ.
ಇಲ್ ಮಾತ್ರ ಜಗಳಾಗಿದ್ದೆಲ್ಲ ಗೊತ್ತು ಅವಾಗ್ ನಾನ್ ಅಲ್ಲೇ ಇದ್ದೆ.
ಇಲ್ಲ ನಮಗ್ ಹಿಂಗೆ ಮ್ಯಾಟರು ಬಂತು.
ಹಾ.
ಹ್ಮ್ ಏನೋ ಅವ್ರ ಆಂಟಿ ಮತ್ತೆ ಅವ್ರ ಅಮ್ಮ ಇದ್ದಾರ ಅಂತಲ್ಲ ಅವ್ರ್ ಚಿಕ್ಕಮ್ಮ.
ಹಾ ಹಾ
ಅವರ ಏನ ಹೋಗ್ಬಿಟ್ಟಿ ಏನೋ ಪೊಲೀಸ್ ಹತ್ರ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟ
ಅಂದ್ರೆ ಪೋ ನನ್- ನೀಗ ಅನ್ಸಿದ ಪ್ರಕಾರ ಪೊಲೀಸ್ ಕಂಪ್ಲೇಂಟ್ ಅಂದ್ರೆ ಹಂಗಲ್ಲ. ಅಂದ್ರೆ ಇವ್ರ ಈಗ ಅವನು ತುಂಬಾ ಬ್ಲ್ಯಾಕ್ಕ್ ಮೇಲ್ ಮಾಡ್ತಿದ್ದ. ಒಂದ್ ವರ್ಷದಿಂದನು ಹೆಂಗ ಅಂದ್ರೆ ನೀನ್ ಬಿಟ್ಟೋದ್ರೆ ನಾನೇನಾದ್ರು ಮಾಡ್ಕೊತೀನಿ ಹಂಗೆ ಹಿಂಗೆ ಅಂತ.
ಹಾ
ಸೊ ಈಗ ಇವ್ರಗ್ ಭಯ ಇರ್ತೈತ್ತಾನೆ ಇವಗ್ ಇವ್ರೇ ಬಿಡ್ಸಿರೋದು ಅವನನ್ನ. ಈಗ ಅವನೇನಾದ್ರು ಮಾಡ್ಕೊಂಡಿ ಇವ್ಳ ಹೆಸರು ಬರ್ದ್ರೆ ಇವ್ರ ಪ್ರಿಸ್ಟೇಜ್ ಹಳಾಗುತ್ತಲ್ವಾ.
ಹಾ ಹ್ಮ್
ಅದಿಕ್ಕೆ. ಹಿಂಗ ಹೋಗಿ ಬರ್ಸಕೋ ಬಂದಿದ್ದಾರೆ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಬರ್ಸಿದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗು ಇರುತ್ತೆ. ಮತ್ತೆ ಮತ್ತೆ ಭಯ ಇರುತ್ತಲ್ವಾ.
ಹ್ಮ್ ಹ್ಮ್ ಇಲ್ಲಿ ಒಳಗಡೆ ಮಾಡಿ ಇಲ್ಲಿ ಹ್ಮ ಹಾಂ ಹಲೋ ಹಾಂ.
ಅದಿಕ್ಕೆ ಹೋಗಿ.
ಹಾ
ಲೆಟರ್ ಬರ್ಸ್ಕೊಂಡು ಹುಡ್ಗನ್ ಮನೆಗ್ ತಗೊಂಡ ಹೋಗಿ ಸೈನ್ ಹಾಸ್ಕೊಂಡು ತಗೊ ಬಂದಿದ್ದಾರೆ ನಿಮ್ಮಿಂದ ಏನು ತೊಂದರೆ ಆಗ್ಬಾರ್ದು ಅಂತ.
ಹಾ ಹಾ
ಹ್ಮ್ ಮತ್ತೆ.
ಮತ್ ಎಳ್ಬೇಕಪ್ಪ ಎಲ್ಲ.
ಏನಿಲ್ಲ ಏನ ಡಿಸ್ಟರ್ಬೆನ್ಸ್ ಆಗ್ತಿದೆ.
ಹೇಳಿ ಹೇಳಿ ಏನೂ ಇಲ್ಲ.
ಹಾ ಅದ ಹ ಅದೇ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಅವ ಇರುತ್ತೆ ಅವ್ರಿಗೆ ಗೊತ್ತು ಸ್ವಲ್ಪ ಪೊಲೀಸ್ ಎಲ್ಲ ಗೊತ್ತ ಅವ್ರ ಆಂಟಿಗೆ.
ಹಾ
ಅಂದ್ರೆ ಅವ್ರರಿಗೆ ಇಂತದ್ದ ಒಂದೊಂದಷ್ಟ ಕೇಸ್ಗಳು ಅವ್ರು ಹೇಳಿರ್ತಾರಲ್ಲ ಅವರು ಹೋಟಲ್ ಊಟ ಮಾಡೋಕ್ದಾಗಲ್ಲ ಹೇಳಿರ್ತಾರೆ. ಹಿಂಗ ಹಿಂಗ ಆಯ್ತು ಮೇಡಮ್ ಹಂಗ ಹಿಂಗೆ ಅಂತ.
ಹಾ
ಸೊ ಇದೊಂದು ಹುಡ್ಗಿ ಲೈಫ್ ಅಲ್ವಾ ಅದಕ್ಕೆ. ಹಿಂಗೆಲ್ಲಾ ಆಗ್ಬಾರ್ದ ಅಂತ ಹಿಂಗ ಬರ್ಸ್ಕೊಂಡ್ ಹೋಗಿ ಅವ್ರಗ್ ಗೊತ್ತಿರ ಪೊಲಸ್ತ್ರನನೆ ಹಿಂಗಂತ ಬರ್ಸ್ಕೊಂಡ್ ಹೋಗಿ. ಸೈನ್ ಹಾಕ್ಸ್ಕೊಂಡು ತಗೋಬಂದಿದ್ಬೇಕು ಅಂತ ಅನ್ಕೊಂಡಿದೀನಿ.
ಹಾ ಹಾ
ಹ್ಮ್
ಹೋಗಿದ್ರಲ್ಲ ಆಚೆನೂ.
ಹ್ಮ್ ತುಂಬ ಆಯ್ತು. ಅಂದ್ರೆ ಅವರು ಹೋಗ್ತಿರ್ಲಿಲ್ಲ ಹುಡ್ಗನ್ ಮನೆ ಹತ್ರ. ಹುಡ್ಗಿ ಮನೆ ಮುಂದೆ ಹಂಗೆಲ್ಲ ಬಂಬ್ಬಿಟ್ಟ ಮಾಡ್ಬಿಟ್ನಲ್ಲಾ.
ಹಾ ಹಾ
ಹಾ ಸೊ ಅವ್ರಿಗೂ ಒಂಥರ ಫೀಲ್ ಆಗುತ್ತಲ್ವಾ ಇವಾಗ ಯಾರೇ ಆಗ್ಲಿ ಏರಿಯಾದಲ್ಲಿ ಒಂದ್ಹುಡ್ಗಿ ಬಗ್ಗೆ ಹಿಂಗಂತ್ ತಾ ಬಂತು ಅಂದ್ರೆ ನೆಕ್ಸ್ಟ್ ಜನ ಹೆಂಗ್ ಮಾತಾಡ್ತಾರಲ್ವಾ. ಹಾಂ ಅದಕ್ಕೋಸ್ಕರ ಅವ್ರ ಆಂಟಿಗೆ ಸಕ್ಕತ್ ಸಿಟ್ಟ್ ಬಂದ್ಬಿಡ್ತು ಅದಕ್ಕೆ ಹೋಗ್ಬಿಟ್ಟು ಪೋಲೀಸ್ ಸ್ಟೇಷನ್ಗೆಲ್ಲಾ. ಹೋಗಿದ್ರನ್ಸುತ್ತೆ. ಹಾ ಒಂದೆ ವಾರ್ನಿಂಗ್ ಕೊಟ್ಟಿದ್ರ ತುಂಬಾ ಸಲೀ. ಬಟ್ ಅವ್ರ್ ಇಬ್ರು ಹೇಳಿದ್ಮಾತ್ ಕೇಳಿರ್ಲಿಲ್ಲ. ಹಾ ಈ ಸಲಿ ಅವನ್ ಮನೆ ಹತ್ರ ಬಂಬ್ಬಿಟ್ಟಿದ್ದಂತ ಇವ್ಳಿಗೂ ಸಿಟ್ ಬಂದ್ಬಿಟ್ಟಿ.
ಹಾಂ
ಹಂಗೆ ಸ್ವಲ್ಪ ಬ್ರೈನ್ ವಾಷ್ ಆಗ್ಬಿಟ್ಟಿ ಬೇಡ ಅಂತ ಸುಮ್ನಿದಾಳೆ ಇವಾಗ ಕಾಲೇಜ್ ಗೆೊ ಗ್ತಿದಾಳೆ ಅನ್ಸುತ್ತೆ ಮೇ ಬಿ
ಅದಕ್ಕ ಅವ್ನು ಬಂದಿದ್ನಾ.
ಎಲ್ಲಿಗೆ.
ಮನೆ ಹತ್ರಕ್ಕೆ.
ಹಾ ಅದೇ ಮನೆ ಹತ್ರ ಬಂದ್ ಜಗಳ ಆದ್ಮೇಲೆ ಹುಡ್ಗನ್ ಮನೆ ಹತ್ರ ಹೋಗಿದ್ರು.
ಹಾ
ಹಾಂ ಅದಾದ್ಮೇಲೆ. ಅದೇ ನೀವ್ ಹೇಳೋದ್ರಲ್ಲ ಪೊಲೀಸ್ ಕಂಪ್ಲೇಂಟ್ ಅಂತ.
ಹಾ ಹಾ
ಅದಾಗಿರ್ಬೋದು ಅನ್ಸುತ್ತೆ ಬಟ್ ಅವ್ನ್ ಇವಾಗ್ಲು ಏನೋ ಮಾತಾಡ್ಸಕ್ ಟ್ರೈ ಮಾಡ್ ತಿದಾನೆ ಅಂತ ಗೊತ್ತಾಯ್ತು.
ಹಾಂ
ಇವ್ರೇನ್ ಮಾತಾಡಸ್ತಿದರೇನ ಗೊತ್ತಿಲ್ಲ.
ಹಾ ಹಾ
ಹ್ಮ್ ಊಟ ಏನು.
ಊಟ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ನಿಮ್ದು.
ನಮ್ಮನಿ ಚಪಾತಿ ಪಲ್ಯಾ ಅನ್ನ ಸಾರು.
ಹಾಂ
ಹ್ಮ್ ಬೀನ್ಸು.
ಹಾ ಹಾ
ನೀವೆಳಿ.
ನಮ್ಮನೆಗೆ ಅಣಬೇ ಪಲ್ಯ.
ಹಾ ಹಾ ಜಾಸ್ತಿ ಇದ್ಯಾ.
ಅಯ್ಯೋ ಸಿಕ್ಕಿರ್ದೆ ಹೆಚ್ಚು ಸ್ವಲ್ಪ್ ಚೂರಚ್ಚು ಸಿಕ್ಕದೆ.
ಹಾ ಹಾ ಓಕೆ ನಿಮ್ಮ್ ಮನೆ ಹತ್ರ ಇರದಾ.
ಇಲ್ಲ ಇಲ್ಲಿ ಎಲ್ಲ ಯಾರೋ ಕೊಟ್ಟಿದ್ರಂತ್ ಸ್ವಲ್ಪ ಕೊಟ್ಟವ್ರೆ ಎರಡ್ ಎರಡು ಅಂದು ಕೊಟ್ಟ ದೊಡ್ಡದು.
ಹಾಂ ಹಾಂ
ಹ್ಮ್
ನಿಮಗಿಷ್ಟಾನಾ. ಇಲ್ಲ ಇಲ್ಲ ನಾನ್ ಅದನ್ನ ಟ್ರೈಯೆ ಮಾಡಿಲ್ಲ ಇದುವರ್ಗುನು.
ಹೌದಾ
ಹಾಂ
ನಮ್ದು ಈ ಒರ್ಜಿನಲ್ ಅಣಬೆ ತಿನ್ನಕ್ಕಿನ ಅಂಗಡಿಲ್ ರೆಡಿಮೇಡ್ ಅಣಬೆ ಸಿಗುತ್ತಲ್ಲಾ.
ಹಾ ನಾ ನಾನು ಅದನ್ನೇ ನೋಡಿರದು ಒರ್ಜಿನ ಒರ್ಜಿನಲ್ ನೋಡಿಲ್ಲ ನಾನು.
ನಾನ್ ವರ್ಜಿನಲ್ ತಿಂದಿದ್ದೀನಿ. ಇದನ್ನು ಏನದು ತಿಂದಿದೀನಿ ನೋಡಿದೀನಿ ಎಲ್ಲಾ ಮಾಡಿದೀನಿ. ಬಟ್ ಅದ್ ಅಂದ್ರೆ ಇತ್ತೀಚಿಗ್ ದಿನಗಳಲ್ಲಿ ಸ್ವಲ್ಪ ನಾನೂರಾಗ್ ಇದ್ದಿದ್ ಕಮ್ಮಿ ಅಲ್ಲ.
ಹ್ಮ್
ಸೊ ಹಂಗಾಗಿ ನನಗೆ ಸಿಕ್ಕಿಲ್ಲ ಅಣಬೆ ರಿಯಲ್ ಆಗಿರೋದು ಇವತ್ತು ಸಿಕ್ಕಿರೋದು ಸ್ವಲ್ಪ.
ಅಲ್ಲ ರೆಡಿಮೇಡ್ ರೆಂಡ್ಬೇಲ್ ಏನ್ ಸ್ಪೆಷಲ್ ಇರುತ್ತೆ ಅಂತ.
ಅದು ಏನಾದ್ರು ಮೆಡಿಸಿನ್ ಹಾಕ್ಸಿ ಬೆಳ್ಸಿರ್ತಾರೆ. ಮೆಡಿಸಿನ್ನು.
ಹಾಂ
ಇದು ಇದಾಕಿ ಬೆಳ್ಸಿರ್ತಾರೆ.
ಗೊಬ್ಬರ.
ಗೊಬ್ಬರ ಅಲ್ಲ.
ಇದು ಬೆಳ್ಸದಲ್ಲ ಆಕ್ಚುಲಿ ನ್ಯಾಚು ಹ್ಮು ನ್ಯಾಚುರಲಾಗಿ ಬೆಳೆಯೋದಿದು.
ಹಾ ಮಳೆಗಾಲ ಬಂದಾಗ ಬೆಳಿಯುತ್ತೆ.
ಹಾಂ
ಈ ಸಲ ಎಲ್ಲ ಅಣ್ಬೆ ಸಿಗಲ್ಲ ಅನ್ಕೋತೀನಿ ಮಳೆ ಇಲ್ಲ ಏನಿಲ್ಲ.
ಅದೌದು ಇದ್ ಸಿಕ್ಕಿರೋದೇ ಹೆಚ್ಚು ಅನ್ಸುತ್ತೆ ಮೇ ಬಿ.
ಹ್ಮ್ ಸರಿ ತಗೊಳ್ಳಿ ಆಯ್ತು ನೆಕ್ಸ್ಟ್ ಟೈಮ್ ಸಿಕ್ತಾ ತಂದ್ಕೊಡ್ತೀನಿಮ್ಗು.
ಹಾ ಸರಿ ಬಾಯ್.
ಹಾ ಸರಿ ಬಾಯ್.
ಹ್ಮ್